ಕೇಳ್ತಾಯ್ತಾ.
ಹಾ ಹೇಳಿ ಬ್ರದರ್ ಆರಾಮಿದಿರ.
ಹಾ ಎಲ್ಲಿದ್ಯೋ.
ಇಲ್ಲಪ್ಪಾ ಊರಲ್ಲಿ ಇದೇನಿ ಊರಲ್ಲಿ ಸ್ವಲ್ಪ ಪಾ ಬೇರೆ ಊರಿಗೆ ಬಂದಿದ್ದ ಸ್ವಲ್ಪ ಫಂಕ್ಷನ್ ಇದೆ ಅಂತ ನಮ್ಮ್ ರಿಲೇಷನ್ ಶಿಪ್ಗ ಆಗ್ಬೇಕು ಫಂಕ್ಷನ್.
ಹೌದೆನೊ ನಾನ ನಂದನವತ್ತು. ರಜೆ ಕೊಟ್ಟಿತ್ತಲ್ಲ ಫುಡ್ ಡೆಲಿವರಿದುು ಹಂಗಾಗಿ ಫೋನ್ ಹಚ್ಚಿದೆ ನಾನನ್ ಏನ್ ಮಾಡ್ಲತನ ಏನ್.
ಹೌದಾ ಹೌದು ನೀನು ಬಾಳ ದಿನ ಆಯ್ತ್ ಫುಡ್ ಡೆಲಿವರಿ ಅಂತ ಅ ಮತ್ತ ಇದಕ್ಕೆ ಇನ್ನೊಂದು ಕೆಲಸ ಇತ್ತಲ್ಲ ಅದು ಬಿಟ್ಟ ಡೆಲಿವರಿ ಮಾಡ
ಹಾ ಅದು ಬುಟ್ಟಪ್ಪ ಅದು ಬಾಳ ಹಾಡ್ ವರ್ಕ್ ಆಯ್ತು ನಾನು ಮನ್ಷ್ಯನ ಒಕ್ಲಾಗಗ್ಲಿಲ್ಲಾ ನಡಿಯ ಕಡೆ ಅಂತಂದು. ಮನೇಲಿ ಇಲ್ಲಪ್ಪಾ ಬೇಡಪ್ಪಾ ಇದ ಯಾವ್ದ್ ಈಜಿ ಇರ್ತದ ನೋಡು ಅದೇ ಕೆಲ್ಸ ಮಾಡಂತ ಅಂದ್ರು.
ಹ್ಮ್ ಏನಿಲ್ಲ ಬಿಟ್ಟಿದ ಚಲೋ ಮಾಡಿದ್ ಬಿಡ ಅದ ಯಾಕ್ ಯಾಕಂದ್ರೆ ಈಗ ಕೆಲ್ಸನ ಬಾಳ್ ವಜ್ಜತ್ತು ಸ್ಯಲ್ರಿನು ಬಾಳ್ ಕಡಿಮೆ ಕೊಡ್ತರ್ ಅದಕ್ಕೆ ಎಲ್ಲ ಬಟ್ ಚಲೋ ಮಾಡಿತ್ತು.
ಹಂಗಾಗಿ ಏನೆಲ್ಲ ಇದೆ ಫುಡ್ ಡೆಲಿವರಿ ಮಾಡ್ಲತ್ತೀನಿ ಆ್ ಮನೆಯಲ್ಲಿ ಬೈಕ್ ಸಹಿತ ಕೊಡಿಸಿದ್ರು ಒಂದ್ ವಸ್
ಹಾ ಹೌದೌದು
ಅಲ್ಲ ಮನೇಲಿ ಜೀವ ಅದಾರಪಾ ನನ್ಗ್ ಮಾತ್ರ ಜೀವ ಅದಾರ. ನಾನು ಮತ್ ಅವ್ರಗ ಇದ ಇದ್ದೀನಿ ಹಂಗಾಗಿ ಮತ್ ಅವ್ರು ಇ ಹೇಳಿದಂಗನನು ಕೇಳಳ್ಬೇಕಲ್ಲಾ ನಾನ್ ಮನ್ ಮನ್ಸಿಗ್ ಬಂದ್ ಮಾಡ್ತೇನ್ ಬಿಡ ಅದೇನಿಲ್ಲಾ ಈಗ ಅವ್ರು ಒಳ್ಳೇದ್ ಹೇಳ್ತಾರ ಇದು ಒಳ್ಳೇದ ಅದ ಇದ್ ಕೆಟ್ಟದಂತ ಯೋಚನೆ ಮಾಡಿ ಡಿಸಗಸ್ ತಗೊಂಡೋ ನೀ ಏನ ಇದು ಬರರಿ ಏನೋ ಏನಪ್ಪಾ ಇವ ಇಷ್ಟ್ ಮಾಡಿದಾನ ಬರೀ ಫುಡ್ ಡೆಲಿವರಿ ಮಾಡಕತ್ತನ ಅಂತ ನೀನೊಂದ ಅದು ಮಾಡ್ಕೊಬೋದ.
ಏ ಹಂಗೇನಲ್ಲಪ್ಪಾ ಅದ ಹಂಗೆ ತೆಳಗವಾಡ ಬರ್ದಾರ ಈಗ ನೋಡು ನಾ ಏನ್ ನೀನೇ ಸ್ವಲ್ಪ ಪ ಇದ ಬಾಳ ಇದು ಕೆಲಸ ಬಾಳೆ ಡ್ ಫುಡ್ ಡೆಲಿವರಿ ಒಂತರ ಕನಿಷ್ ತರ ಏ ತಿಳ್ಕೊಬ ನೋಡು ಮನುಷ್ಯನಿಗೆ ಉದ್ಯೋಗ ಸಿಕ್ಕಿದ್ರೆ ಯಾವವುದಾದ್ರರು ಉದ್ಯೋಗ ಉದ್ಯೋಗನೇ ಸಣ್ಣದ ದೊಡ್ಡದುಂತ ಇಲ್ಲ ಮನುಷ್ಯ ಉದ್ಯೋಗ ಸಿಕ್ಕಿದ್ರೆ ಅ ನಿಷ್ಠೆಯಿಂದ ಭಕ್ತಿಯಿಂದ ಭದ್ರತೆಯಿಂದ ಮಾಡ್ಬೇಕು ಅದ್ಕೆ ಮನ್ಸ್ ಕಟ್ಟು ಮಾಡಿದ್ರೆ ಅದು ನಮ್ಗೆ ಏನಾದ್ರು ಒಂದು ಹೊತ್ತಿನ ಊಟ ಕೊಡ್ಬೋದು ನಮ್ಗೆ.
ಹ ಇದಂದ್ಯಲ್ಲ ಕರೆ ನೋಡ್ ಅದು ಹಂಗ್ಯೆ ಅದ ಈಗ ಅದು ಆ ಕೆಲ್ ಲ್ಸ್ದ್ ಈಗ ಯಾರನು ಅಕಸ್ಮಾತ್ ಕೇಳಿದರ ಆ ಕೆಲ್ಸಕ್ ವ್ಯಾಲ್ಯೂ ಇರಲ್ಲ ಸ್ವಲ್ಪ ಅಸಹ್ಯ ಪಡ್ತಾರ ನಾನು ನಂತ್ರ ಅಸಹ್ಯಯಿಲ್ಲೆ ಯಾಕೇಳು ಆ ಉದ್ಯೋಗ ನನಗ ಒಂದ್ ರಟ್ಟಿ ಕೊಟ್ಟದ ಹೊಟ್ಟೆ ತುಂಬ್ಸ ಆಕತ್ತದ ನಮ್ಮ್ ತಂದೆ ತಾಯಿಯ ಅವ್ರ್ದ ಹೊಟ್ಟೆ ಸಹಿತ ತುಂಬ್ಸ ಆಕತ್ತದ ನಾ ಹಂಗಾಗಿ ಆ ಕೆಲ್ಸದ ಮೇಲೆ ಹೆಮ್ಮೆಯಿದ ನನಗ.
ಹಾ ಅಷ್ಟೇ ಇರ್ಬೇಕ್ ನೋಡಪಾ ಅಷ್ಟೇ ಇರ್ಬೇಕು ಮನುಷ್ಯನಿಗೆ ಯಾವ್ದು ಕೆಲ್ಸ ಸಿ ಸಣ್ಣದು ದೊಡ್ಡದಂತಿಲ್ಲಪ್ಪಾ ಕೆಲ್ಸ ಕೆಲ್ಸಾನೇ ಎಲಸು ಮಾಡಿದರೆ.
ಕೆಲವೊಬ್ರು ಸುಳ್ಳು ಹೇಳ್ತಾರ ನಾ ಮಾಡೋದೆಲ್ಲಾ. ಏನಂತಾರಲ್ಲ. ಬೇರೆ ಕೆಲ್ಸ ಮಾಡ್ತಿರ್ತಾರ ಇನ್ನೊಬ್ಬರು ತಮ್ ಸ್ಟೇಟಸ್ ತೋರ್ಸ್ತಾರ ನಾವ್ಂತ್ರ ನಾವ್ ಆ ಸ್ಟೇಟಸ್. ಹೆಂಗ ಅದಂತಂದು ನನ್ ಭಾವನೆ ನನ್ ಭಾವನೆದಾಗೆ ಇಲ್ಲ ಇದ್ದದ ಇದ್ದಂಗೆ ಹೇಳವ ನಾನು
ಹೌದೌದು ಸ್ಟೇಟಸ್ ಎಲ್ಲಾರ ಸ್ಟೇಟಸ್ ಇದೆ ಅಂತ ಸುಳ್ಳಳ್ ಅಂದ್ರೆ ಅದು ಸ್ಟೇಟಸ್ ಆಗಲ್ಪಾ ಅದು. ಅದು ಒಣ ಧಿಮಾಕ್ ಅಂತಾರಲ್ಲ ಹಳ್ಳಿ ಸೈಡ್ ಅದು ಅಂತಾರೆ ಅದು ಒಣ ದಿಮಾಕ್ ಸ್ಟೇಟಸ್ ನೋಡು ಮನುಷ್ಯನ್ಗೆ. ಒಂದು ಒಂದ್ ಎಕರೆ ಜಮೀನ ಇರಲಿ ಆ ಒಂದ್ ಎಕರೆ ಜಮೀನಿನಲ್ಲಿ ನೆಮ್ಮದಿಯಾಗಿ ಜೀವನ ಕಳಿಬೇಕು ಅದಕ್ಕೆ ಒಂದೊಂದು ಒಂದ ಸ್ಟೇಟಸ್ ಅ ಇದೆ ಪ ಏನಾದ್ ಒಂದ ಒಳ್ಳೆ ಜೀವನ ನಮ್ಮ ಜೀವನ. ನಡೆಸ್ತಾರೆ ಅನ್ನಂಗ ಇರ್ಬೇಕು ಸ್ಟೇಟಸ್ ಇಲ್ಲ ಅಂತ್ರೆ ನಲ್ಲಿ ಇದೆ ಆ ರೀತಿ ಇದೆ ಸುಳ್ಳಿಕೆ ಬಂದ್ರ ಅದು ಪ್ರಯೋಜನ ಆಗಲ್ಲದು.
ಇಲ್ಲ ಪ್ರಯೋಜ್ ನಂತರ ಅದ ಕರಿ ಆಗಲ್ ಬಿಡು ನೀನು ಹೇಳದ ಹಂಗೆ ಅದ.
ಮತ್ತೆ ಏನಪ್ಪಾ ಫುಡ್ ಡೆಲಿವರಿಲ್ಲಿ ಏನೇನು ವಿಶೇಷತೆ ಯಾವ ಯ್ಯಾವ ರೀತಿ ಫುಡ್ ಮಾಡ್ತೀರಾ ನೀವು ಅಲ್ಲಿ.
ಅದರದ್ ಕೇಳ ಬಾಳ ಆಸಕ್ತಿ ಅದ ನೀನ್ಗನು
ಹೌದೌದು ಕೆಳ್ತ್ ಎಲ್ಲ ನೋಡ್. ಹ್ಮ್ ಹೌದೌದು ಇಲ್ಲ ಅದು ಆಸಕ್ತಿ ಹೆಂಗತ್ತ ಅಂತಂದ್ರ ನಾನ್ ಹೇಳ್ತೀನಿ ನೋಡ ಫುಡ್ ಡೆಲಿವರಿ ಅಂದ್ರ. ಈ ನಾನು ಸುಗ್ಗಿ ಅನ್ನೋದ ಒಂದು ಫುಡ್ ಡೆಲಿವರಿ ಆದ. ಆದ್ರ ನಾ ಹೆಸರು ಎತ್ತದೆಲ್ಲಾ ಬಾರಿ ಎಲ್ಲರಿಗ ಆಗ್ಲಿ ನಾ ಯಾವ್ದೇ ಕಾರಣಕ್ಕೂ ಅದ ಹೆಸರ ಹೇಳ ಲಾ ಹಂಗಾಗಿ ಬರಿ ಫುಡ ಡೆಲವರಿ ಫುಡ್ ಡೆಲವರಿ ಅಂತ ಹೇತಾ ನಾನ್ ಲೋಕಲ್ ನಮ್ಮ ತಾಲೂಕದಾಗೆ ಡೆಲಿವರಿ ಮಾಡವ. ಸುಮಾರು ಆ ರೆಸ್ಟೋರೆಂಟ್ ಗಳು ಇರ್ತವಲ್ಲ ಆ ರೆಸ್ಟೋರೆಂಟ್ ಗಳಲ್ಲಿ ಸಿಟಿಗ ಗೊತ್ತ ದಲ್ಲ ಹೊರಗಡೆ ತಿರ್ಗಾಡಲ್ಲ ಸಿಟಿ ಮಂದಿ ಅಂತ್ರನು. ಬರೇ ಮನೇಲಿ ಕೂಡೋದು ಏನ್ ಬೇಕ ಅದು ಈಗೆಲ್ಲಾ ಆನ್ಲೈನ್ ಆಫ್ ಅವಾಗ ಆಫ್ಲೈನ್ ಇತ್ತು ಹೆಂಗ ನಡಿತದಾ ಈಗಲ್ಲ ಆನ್ಲೈನ್ದ ಆಯ್ತ ಬುಕ್ ಮಾಡ್ತಾರ ಆ ಬಕ್ ಮಾಡಿದ್ದ ಏನರಾ ರೆಸಿಪಿ ಟ್ಟ ನಮಗ್ ಕೊಡ್ತಾರ. ನೋಡಪ್ಪಾ ಈ ಅಡ್ರೆಸ್ಗೆ ಈ ಫುಡ್ ತಲುಪಿಸಬೇಕಂತ ಒಂದು ಹೇಳ್ತಾರ ಆಯ್ತು ಸುಮಾರು ಆರು ಏಳು ರೆ ಸ್ಟೋರೆಂಟ್ ನನ್ನೆ ಅಂಡವ್ರು ಅದಾರ ಅಂದ್ರೆ ನಾನೇ ಡೆಲಿವರಿ ಮಾಡೋದ ಅವಕ.
ಓಹ ಹೌದೌದಾ.
ಹ ಸುಮಾರು ಒಂದ್ರ ಏನ ಒಂದ್ ದಿನ ಅಂದ್ರೆ ಒಂದು ಎರಡ್ ಮೂರ್ ಸಾವಿರ ರೂಪಾಯಿ ದುಡಿ ತಿನಾನ.
ಓ ಪಾಡಲೊ ದಿನಕ್ಕೆ ಎರಡ್ ಮೂರ್ ಸಾವಿರ ಅಂದ್ರೆ ತಿಂಗಳಿ ಮೂವತ್ ಸಾವಿರ ನಲ್ವತ್ ಮೂವತ್ ಆರಾಮ್ ತಗೋತಿಯಾ ನೀನು.
ಹಾ ಹ. ಹ ಆರಾಮ ಆದ ಬಿಡ ಇಲ್ಲ ಅಂತಂದಿಲ್ಲ ಬಟ್ ಅಂದ್ನು ಹಾರ್ಡ್ ವರ್ಕ್ ಮಾಡ್ಬೇಕಲ್ಲ ಪ್ರತಿ ಸ ಪ್ರತಿ ನಿಮಿಷನು ಈ ಮಾರ್ನಿಂಗ್ ನಾನು ಬೆಳಿಗೆ ಒಂಬತ್ತು ಗಂಟೆಗಿ ಹೋದನ ಅಂದ್ರೆ ಅಲ್ಲಿ ಹನ್ನೊಂದು ಟ್ಟ ರೆಸ್ಟೋರೆಂಟ್ ಓಪನ್ ಆಗ್ತದೆ ರೆಸ್ಟೋರೆಂಟ್ ಓಪನ್ ಆದ ಹನ್ನೊಂದು ಗಂಟೆಲೆಸಿಂದ ಸುಮಾರು ಒಂಬತ್ತುವರೆ ನೈಟು ಹ ಬರದ್ದೇನ್ ನಾನ.
ಹ್ಮ್.
ಬ ಬರ್ತೀನಿ ಅಲ್ಲಿತನನು ಬರೇ ಬೈಕ್ ಮೇಲೆ ಕೂಡ್ಬೇಕು ಬರೇ ಆ ಅಡ್ರೆಸ್ ಆರ್ಡರ್ ಮಾಡ್ ಅಡ್ರೆಸ್ಗ ತಲಸ್ಬೇಕು ಸುಮಾರು ಒಂದೆರಡು ರೆಸ್ಟೋರೆಂಟ್ ಇತ್ತ ಅಂದ್ರೆ ಹೆಂಗ ನ್ ಆಯ್ತು ಸುಮಾರು ಆರ ಏಳು ರೆಸ್ಟೋರೆಂಟ್ ಆವಲ್ಲ ಹಂಗಾಗಿ ಬಾಳ ದಿಕ್ಕ ತಪ್ಪಿ ಬೀಡ್ತದ ನಮಗ್.
ಹೌದೌದ ಹೌದು ಹಂಗೆ ಆ ರೀತಿ ಅದೇ ಮ ನೋಡಪಾ ಅಲ್ಲಿ ಯಾಕ ಅಂದ್ರ ಈಗ. ಎಂತ ಟೈಮ್ ಅಲ್ಲಿ ಆರ್ಡ್ರರ್ ಮಾಡಿದ್ರುನೆ ಅಲ್ಲಿ ಹೋಗಿ ತಲುಪ್ಸ್ಬೇಕ ಆತದ ನೀನು ಪಾಪ ಎಂತ ಮಳೆ ಇರಲಿ. ಬಿಸಿಲು ಇರ್ಲಿ, ಚಳಿ ಇರ್ಲಿ, ಅದು ಎಂತ ಇರಲಿ. ಒಟ್ ಅವಿಗೆ ಕಸ್ಟಮರ್ಗೆ ತಲುಪ್ಸೋ ಜವಾಬ್ದಾರಿ ನೆಮ್ಮದಿರ್ ತಲ್ಲ ಅದ್ಕಲ್ಲಿ ನಿಮ್ ಜವಾಬ್ದಾರಿ ನಿಮ್ದ್ರು ಕಷ್ಟ ಬಾಳ ಇರ್ತೈದಪ್ಪ ಅಲ್ಲಿ ಅದ್ರಾಗ ಪಾತ್ರ ಬಾಳ ವ ಸರಿ ನೀವು ಅದ್ರಲ್ಲಿ.
ಮತ್ತ ಈಗ ಇಷ್ಟು ದಿನ ಬೇಸಿಗೆ ಹೋಯ್ತು ಆ ಬಿಸಲ್ಸೈ ತ್ತ ಆ ಫುಲ್ ಕುಗ್ಗ ಹೋಗಿ ಬಿಟ್ಟಿದ್ದೆ ನಾನಂತತ್ರ. ಈ ಮೈಗೆಲ್ಲ ಬಂತು ಮಳೆಾಗ ಸೈತ ಮತ್ತೆ ಓಡ್ಸೋದು ಓಡ್ಸೋದು ಓಡ್ಸೋದು ಆತ್ ನಮ್ ಕೆಲ್ಸ ನಾವ್ ಮಾಡ್ಬೇಕಲ್ಲ.
ಮಾಡ್ಬೇಕಕ್ಪ ಮಾಡ್ಬೇಕು.
ಹಾ ಮತ್ತೆ. ರೆಸ್ಟೋರೆಂಟ್ ಗಳಲ್ಲಿ ಆ ನೀನ್ ನೀ ಮಾಡಿಲ್ಲಾನ ಒಂದ್ಸಲ ರೆಸ್ಟೋರೆಂಟ್ ಪಿಸ್ಟೋರೆಂಟ್.
ಹೇ ನಾವೇನ್ ರೆಸ್ಟೋರೆಂಟ್ ಮಡಿಲಪ ಜಡಾತ್ತಗಿ ಊಟ ಮಾಡಬಂದಿವಿ ನಾವ್ ಈ ರೀತಿ ಆರ್ಡ್ರ ಮಾಡಿಲ್ಲ ನಾವು.
ಅಲ್ಲಿನ ಚೊಲೋ ಇರ್ತದವೂ. ಆರ್ಡ್ರ ಗಿಡ ಪಾಪ ಅಲ್ಲಿನ ಕೆಲವೊಂದು ಮೂರ್ ರೆಸ್ಟೋರೆಂಟ್ ಅದಾವ ಪಾಪ ಬಾಳ ಅನುಕೂಲ ಆಗ್ಯಾವ ಅಲ್ಲಿನ ಅವರು. ಹ ಇದು ಕೌಂಟರ್ ಕೂಡರ್ ಪಾಪ ಮಾಲಕ್ ಸಹಿತ ಚಲೋದಾರ ನಮ್ಮನು ಬಾಳ ಕ್ಲೋಸ್ ಆಗಿದಾರ. ಹ ಒಬ್ಬ ರೆಸ್ಟೋರೆಂಟ್ ಸುಮಾರು ಒಂದ್ ದಿನಕ್ಕೆ ನಲವತ್ತೈಐದ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾನ ಅಂತ. ಸಹಿತ ನನ್ಗ ಇರ್ಲಲ್ ಅಣ ಬಾಳ ಅದೇ ಒಂದ್ ಮರ್ಯಾದೆ ಮುಖ್ಯ ಅಲ್ಲೋ ಇಲ್ಲ. ನಾವ್ ಮಾಡೋ ಸ್ಟೇಟಸ್ ಕೆಲ್ಸ ಈಗ, ಆ ಮನುಷ್ಯನಗ ತೃಪ್ತಿಯಗರ್ಬೇಕಕ್ ಹೌದಪ್ಪಾ ಇವ ನಿಷ್ಠೆಯಿಂದ ಕೆಲ್ಸ ಮಾಡ್ತಾನ.
ಹೌದೌದು ಇದು ಅದ ಕರೆಕ್ಟ್ ಇದೆ ಈಗ ನಿನಗೆ ನೀನು ಬೈಕ್. ಅಂತಿಯಾಲ ಬೈಕಂದು ಪೆಟ್ರೋಲ್ಂದು ಖರ್ಚ ಯಾರ ನೆನ್ ನೀನ್ ಕಡೆಗೆ ಇರ್ತದ ಅವ್ರು ಕೊಡ್ತಾರ.
ಇತದ ಬೈಕ್ ವಿತ್ ಪೆಟ್ರೋಲ್ದು ನನ್ ಕಡೆ ಇರ್ತದ ಈಗ ಹೆಂಗಂದ್ರ. ಈಗ ಒಂದು ರೆಸ್ಟೋರೆಂಟ್ ಅಂದ್ರ ಈಗ ನೀ ಇದ್ದ ಪ್ಲೇಸ್ ಅಂದ್ರೆ ನೀ ಇದ್ದ ಜಾಗದಲ್ಲಿ. ರೆಸ್ಟೋರ ಅದ ಅಂತ ಅನ್ಕೋ ಈಗ ನೀನೇ ಡೆಲಿವರಿ ಬಾಯ್ ಇ್ದದೆ ಅಂತ ತಿಳ್ ಈಗ ಏನ್ ಮಾಡ್ತಾರ ಸುತ್ತಮುತ್ತ ಅಂದ್ರ ಒಂದು. ಒಂದ್ ಒಂದ್ ಕಿಲೋಮೀಟರ್ ಅದ ಆ ಒಂದ್ ಕಿಲೋಮೀಟರ್ ಇಂದ. ಒಬ್ಬರು ಆರ್ಡರ್ ಮಾಡಿದ್ರು ಆರ್ಡರ್ ಮಾಡಿದ ಆ ರೆಸ್ಟೋರೆಂಟ್ ಅದು ಬಿಲ್ ಬಂತು. ರಿಸೀಪ್ ಬಂದ್ ತಕ್ಷಣ ನಿಮಗೆೇಳ್ತಾರ ಅವರು ಫೋನ್ ತಿವಸ ನೋಡ್ರಿ ಹಿಂಗ ಆರ್ಡರ್ ಬಂದದ ನೀವ್ ಬರ್ರಿ ಎಲ್ಲಿದ್ರ ಅಂತ ಅರ್ತಾರ ನೀವ್ ಓದ್ತಿದಲ್ಲ. ಅವರು ಎಲ್ಲಾ ಪ್ಲಸ್ ಮಾಡಿ ಇಟ್ಟಿರ್ತಾರ ಅದು ಏನಂದ್ರೆ ಅದು ಆರ್ಡರ್ ಏನನ್ ಮಾಡಿರ್ತಾರ ಅದು. ಫುಡ್ಡಿನ್ ಹೊತಟಿ ಆಡರ್ ಮ ಬಿಲ್ ಹೊತಟಿ ನಮ್ ನಮದ ಏನ ಇರ್ತದ ಒಂದ ಕಿಲೋಮೀಟರ್ಗೆಷ್ಟ ತಗೊತೀವಿ ಸುಮಾರು ನೂರ ಇಪ್ಪತ್ತು ರೂಪಾಯಿ ತಗೊಂತೀವಿ ನಾವು ಒಂದ ಆರ್ಡ್ರಿಗೆ.
ಹೌದೌದು.
ನೂರ ಇಪ್ಪತ್ರೂಪಾಯಿ ತೊಗೊತೀವಿ ಬರಿ ಒಂದೇ ಆರ್ಡರ್ಗೆ. ನಾ ಸುಮಾರು ಅದ್ರಂತವು ದಿನಕ್ಕೆ ಒಂದ್ ಹತ್ ಹದಿನೈದ್ ಮಾಡ್ತನಿ ನಾನು.
ಒಂದೇ ಆಡ್ರಿಗೆ ಒಂದ್ ಕಿಲೋಮೀಟ್ರಿಗೆ ನೂರ ಇಪ್ಪತ್ತ.
ಹಾ ನೂರ ಇಪ್ಪತ್ ಅದು ಒಂದೇ ಕಿಲೋಮೀಟರ್ ಅದು ದೂರ ಇತ್ತ ಅಂದ್ರೆ ಒಂದು ಒಂದೂರೆ ಹೆಂಗ. ಕಿಲೋಮೀಟರ್ ಇತ್ ಅಂದ್ರ ಒಂದ್ ನೂರ ಐವತ್ತರ ತನ ಟಚ್ ಮಾಡ್ಕೊಂತೀನಿ ಏನ ಬೇಕಿದ್ದವರಿ ಒಂದೊಂದ್ ಟೈಮು. ಆ ಕೊಡ್ತಾರ ಇಲ್ಲಾಂದ್ರ ಇಲ್ಲ.
ಹೌದೌದು.
ಸಲ ರೆಸ್ಟೋರೆಂಟ್ ಒಳಗೆ. ಆಡ್ ಮಾಡ್ತಾರ ನಮ್ದು ಏನದ ಚಾರ್ಜಸ್ ಏನ್ ಇರ್ತದ ಅದನ್ನ ಅದ್ರಾಗ ಸೇರಿಸ ಕೊಡ್ತಾರ. ಒಬ್ರು ಆ ಮಾಲಕಿಗೆ ಫೋನ್ ಪೇ ಮಾಡ್ತಾರ.
ಹೌದೌದು ಹೌದು ಈಗ ನೀವು ರೆಸ್ಟೋರೆಂಟ್ ಅಂತ ಈಗ ರೆಸ್ಟೋರೆಂಟ್. ಅಂದಲ್ಲ ರೆಸ್ಟೋರೆಂಟ್ ಅಲ್ಲಿ ಯಾವ ಯಾವ ರೀತಿ ಅಡುಗೆಗಳು ಆಹಾರಗಳು ಇರ್ತದಪ್ಪ ಅ ಗೊತ್ತಾದಗೆ ಏನಾದ್ರು. ನಾಕೈದು ಐಟಂಸು.
ಸುಮಾರು ಇಲ್ಲಿ ನೋಡಪ್ಪಾ ಹೇಳಳ್ಬೇಕಂದ್ರ ಸುಮಾರು ನಲ್ವತ್ ಐಟಮ್ಸ್ ಅದವ.
ಅಬ್ಬಬ್ಬಾ ಹ ಬಾಳ್ ಇದೆಯಪ್ಪ ಐಟಮ್ಸ.
ಸ್ನ್ಯಕ್ಸ್ ಹೊತಟಿ ಮತ್ತು. ಆಹ ರೊಟ್ಟಿ ಹೊತಟಿ ಇನ್ನೊಂದು ಆಹ ಏನಂದ್ರೆ ಇದು ಪಲ್ಯ. ತರಾ ಇರ್ತಾವ ನೋಡು.
ಹಾ ಹಾ
ಹ ಅವು ಹೊತಟಿ. ಸ್ನ್ಯಾಕ್ಸ್ದಾಗಂದ್ರ ಗೋಬಿ ಮಂಚೂರಿ ಗೋಬಿ ಸಿಕ್ಸ್ಟಿ ಫೈ. ಮತ್ತ ಫಿಂಗರ್ ಚಿಪ್ಸು ಮತ್ತ ನೂಡಲ್ಸ್. ಹ ಮತ್ತ ಸೂಪ್ ಸೂಪ್ ಸಹಿತ ಬೇರೆ ರೀತಿ ಇರ್ತಾವ ಟೊಮೊಟೊ ಸೂಪ್ ಸೂಪ್ ಆಗಲಿ ವೆಜ್ ಮಂಚೂರ್ ಸೂಪ್ ಆಗ್ಲಿ ಕಾರ್ಕನ್ ಸೂಪ್ ಆಗಲಿ. ಮತ್ತ ಪಲ್ಯದಾಗ ಬಂದ್ರ ಇನ್ನೊಂದು ತಾಳಿ ತಾಳಿ ಊಟ ಸಹಿತ ಇರ್ತದೆ ಅವನ. ಇರ್ತದೆ ರೆಸ್ಟೋರೆಂಟ್ಗಳಲ್ಲಿ ಹ್ಮ್ಮ್ ಪಲ್ಯ ಐಟಮ್ ಮತ್ತಂದ್ರ ಈ ಕಾಜು ಆಗಿರ್ಲಿ ಕಾಜು ಪನೀರ್ ಮಿಕ್ಸ್ ಆಗಿರ್ಲಿ ಮೆಂತಿ ಮಲೈ ದಾಲ್ ತಡಕ. ಹ್ಮ್ ಇದು ವೆಜ್ ಮಂಚೂರಿ ಆಗ್ಲಿ ಬೇಬಿ ಕಾರ್ನ್ ಆಗ್ಲಿ. ಹ್ಮ ಎಲ್ಲಾ ರೀತಿಯ ಪಲ್ಯಗಳು ಇರ್ತವ ಅವ. ನಾನಾ ರೀತಿ ಅವೋ ಹೆಸರು ಹೇಳಕ್ ಬರಲ್ಲಪ್ಪ.
ಓ ಬಾಳ್ ತಿಳ್ಕೊಂಡಿಯಪ್ಪ ಈ ಬಾಳ್ ತಿಳ್ಕೊಂಡಿ ಎಲ್ಲ ಬಾಳ ಏನ್ ಭಯಪಟ್ಟ ಕೂಾ ಬಾರಿ ಹೇಳ್ತಿದಪ್ಪ ಇದೆಲ್ಲ ಇದೆಲ್ಲಾ ತಿಂದ್ಬಿತಟಿಯಲ್ಲ ನೀನು
ಹೈ ಎಲ್ಲ ಮತ್ ತ್ತ ಏನ್ಮಾಡ್ತಾರ್ ರೆಸ್ಟೋರೆಂಟ್ದಾಗೆ ಕೆಲ್ಸ ಮಾಡ್ತವಂತ ಅಲ್ಲಿದೆಲ್ಲ ಗೊತ್ತಿರಲ್ಲ ಅ ಮತ್ತ ಒಂದ್ ಒಪತ್ ಊಟ ಮಧ್ಯಾಹ್ನದ ಅಲ್ಲೇ ನೇ ಕೊಡದ.
ಓಹೋ ಹಂಗದ್ರ್ ನಿವ್ ಮನ್ಸಿಗ್ ಬಂದಂಗೆ ತಿನ್ಬೋದು ಬಿುಡಪಾ ಮಧ್ಯಾನ ಊಟ ಅಲ್ಲಿ.
ಇಲ್ಲ ಇಲ್ಲ ಊಟದೇನೋ ವ್ಯವಸ್ಥೆ ಏನ ಇಲ್ಲಿ ಚೋನಾಗ್ ಆಯ್ತಪ್ಪಾ ಇಲ್ಲಿ ಅ ಹೇಳದ್ ಮಾತೆ ಇಲ್ಲಪಾ. ಪ್ರತಿಯೊಂದು ನಾನು ಆರ್ ಅಳೋರ್ ರೆಸ್ಟೋ ಆರ್ ಯೋಳು ರೆಸ್ಟೋರೆಂಟು ಆ ಫುಡ್ ಡೆಲಿವರಿ ಮಾಡ್ತನಂದ್ರೆ ಯಾರ್ ರೆಸ್ಟೋರೆಂಟಿಗೊಗು ಮದ್ಯಾಹ್ನಯ್ತ್ ಅಂದ್ರ್ನು ಅಲ್ಲಿ ಯಾರು ಕೇರ್ ಮಾಡಾ ಕೇರೆ ಮಾಡಲ್ನನ್ ನೆ ಈ ನಾನೇ ಹೋಗ್ಬಕು ಈಗ್ ನಾನು ಸಹಿತ ಕೆಲವೊಂದು ಈ ಬಟ್ರ ಗಿಟ್ರ ಆತರ ಪಲ್ಯೆ ಗಿಲ್ಯೆ ಮಾಡ್ಕೊಂತಿನ್ ನಾನೇ. ಹ್ಮ್.
ಹಲೋ.
ಹ್ಮ್ ಕೇಳ್ತೇತಿಳ್ರಿ.
ಹಾ ಕೇಳ್ತದು ಸ್ವಲ್ಪ ಬೆರರ್ ಪೋನ್ ಮಾಡಿತ್ರಾಲ ಅದುಕಲೇ ಅದ್ ಮ್ಯೂಟ್ ಮಾಡಿದೆ ಸ್ವಲ್ಪ ಕೇಳ್ತಿನಿರು ಹ ಹೇಳು.
ಹಾವ್ದ ಹವ್ದ ಇಲ್ ಇಲ್ಲ ಹಿಂಗ್ ಅದ ನೋಡ ನಾನು ಫುಡ್ ಡೆಲಿವರ್ದ.
ಇಲ್ಲ ಇಲ್ಲ ಒಳ್ಳೆದಿದೆ ಪಾ ಒಳ್ಳೆ ಎಲ್ಲಾ ಒಳ್ಳೆ ಮುಂದ್ ಇನ ಮುಂದ್ ಬೆಳಿಲಿ ಇದೆ ಮತ್ ಮುಂದ್ ಫುಡ್ ಬೆ ಿ ಮುಂದಾ ಏನಾದ್ರು ಒಳ್ಳೆ ಕೆಲ್ಸ ಸಿಗ್ಲಿಪಾ ನಿಮ್ಗೆ ಒಳ್ಳೆ ಕೆಲ್ಸ
ಹ ಎಲ್ಲ ಹಿಂಗ ದೋಡವ್ರ್ದ್ ಆಶೀರ್ವಾದ ತಂದೆ ತಾಯಿ ಶೀ ಶೀರ್ವಾದ ನಿಮ್ಮಂತ ಅ ಒಳ್ಳೆ ಸ್ನೇಹಿತ್ರು ಜೊತಿಗಿರದ್ರಿಂದ ನಮ್ಗ ಸಪೋರ್ಟ್ ಮಾಡ್ತರ. ಇಷ್ಟೇ ಆ ಇದೇನೇ ನಾವ್ ಮುಂದ್ ಬರಕ ಒಂದು ಆಡ ತಕಂತ ನಮ್ಮ್ ಪ್ರಯತ್ನ ಅಂತ್ರು ನಾವ್ ಮಾಡ್ತೀವಿ ಅಷ್ಟೇ ನೋಡ್ ಮಾತೇನಿಲ್ಲ ಹಿಂಗ
ಹೌದ ಹೌದು ಸರ್ ಹಾ ಸರಿಪ ಇಡು ಇಡು ನಳಿಗಸ್ತೀನಿ.